ಆರಾಮಿದಾ
ಹ್ಮ್ ಆರಾಮೇ ನೋಡೋಣ ನೀವು
ಹ ನಾನ ಅರಾಮ್ ಇದ್ದೀನಿ ಪಾ
ಹಿಂಕ ಏನಿಲ್ಲಣ್ಣ ಟ್ರಿಪಿಗೆ ಹೋಗಬೇಕಂತ ಪ್ಲಾನ್ ಮಾಡ್ಕೊಂಡ ಒಂದ್ ಕೂತಿದ್ದೆ ಯಾರು ಜೋಡ ಆಗಲಗಾರ
ಟ್ರಿಪ್ಪಿಗೆ ಇವಾಗ ಬೇಸಿನಲ್ಲಿ ಹೋಯ್ತಪ್ಪಾ ಟ್ರಿಪ್ಪಿಗೆ
ಅಂದ್ರ ಬೇಸಿಗೆಯಲ್ಲಿ ಕೆಲವೊಂದ್ ಪ್ಲೇಸ್ ಗಳು ಇರುತ್ತಲ್ಲ ಬೇಸಿಗೆಯಲ್ಲಿ ಆದಂತಥ ಪ್ಲೇಸ್ಗಳು ಇರುತ್ತಲ್ಲ ನೊಂದು
ಹ್ಮ್ ಹ್ಮ್
ಆ ಪ್ಲೇಸ್ಗೆ ಹೋಗೊದ್ ಇವಾಗ ಇವೆಲ್ಲಾ ಮಲೆನಾಡು ಹೋಗಕ್ಕೆೆಲ್ಲಾ ಚಳಿಗಾಲೆಲ್ಲ ಮಳೆಗಾಲದಲ್ಲಿ ಹೋಗಬಿಡು ಅದು ಬಿಟ್ಟು ಬೇರೆಲ್ಲ ಇರುತ್ತಲ್ಲ.
ಹ್ಮ ಹ ಹದು ಪೂಡ ಇವಾಗ ಪ್ಲಾನ್ ಹಾಕಿದೀರ ಯಾವ ಯಾವ ಕಡೆ ಹೋಗ್ಬೇಕ್ ಅಂತ
ಹ ಇನ್ನ ಹಾಕಿಲ್ಲ ನಾವ್ ಒಬ್ನೇ ಕೂತ್ ವಿಚಾರ ಮಾಡ್ದೆ ಅಂದ್ರೆ ಯೋಚನೆ ಮಾಡ್ತಾ ಇದ್ದೆ.
ಹ್ಮ್ ಅಮೌಂಟ್ ಎಲ್ಲಾ ಎಷ್ಟು ಬರುತ್ತೆ ಹೋಗಬರಬೇಕಾದ್ರೆ.
ಭರತಣ್ಣ ಒಬ್ಬರಿಗೆ ಐದು ಸಾವಿರ.
ಒಬ್ಬರಿಗೆ ಐದು ಸಾವಿರನ
ಹ್ಮ್
ಎಲ್ಲಾ ಪರ್ಸನಲ್ ಖರ್ಚುಬುಟ್ಟೆ.
ಪರ್ಸನಲ್ ಖರ್ಚು ಅಂದ್ರೆ ನಿಮ್ಮ ಮೇಲ್ ಡಿಪೆಂಡು ನೀವೆನ್ ಖರ್ಚು ಮಾಡ್ತೀರ ಅಂತ.
ಹ ಅದೇ ನಾನ್ ಹೇಳ್ತಿರೋದೇನು ಇವಾಗ ಪರ್ಸನಲ್ ಖರ್ಚುಬುಟ್ಟೆ ಅಡಿ ಹೋಗೋದು ಬರೋದು ಬರೀ ಟ್ರಾವಲಿಂಗ್ ಖರ್ಚೆ ಐದು ಸಾವಿರ ರೂಪಾಯಿ ಬರುತ್ತಾ.
ಹ್ಮ್ ಬರಬೋದು
ಹ್ಮ್ ಮತ್ತೆ ನಾ ಪರ್ಸನಲ್ ನ್ ನನ್ನ ಹೇಗ ಬಿಟ್ಟಿದ್ದೆ ನಾ ಎಷ್ಟು ಖರ್ಚು ಮಾಡ್ತೀವಿ ಅಂತ.
ಹ್ಮ್
ಹ್ಮ್ ಹ್ಮ್ ಇದಕ್ಕಿಂತ ಮೊದಲ್ ಹೋಗಿದ್ದ್
ಹ್ಮ್ ಹೋಗಿದ್ದನಣ್ಣ ಗೋವಗೆಲ್ಲಾ ಹೋಗಿದ್ದೆ.
ಹಾ ಹಾ
ಗೋವಾ ದೂದ್ ಸಾಗರ್ ಮತ್ತೆ ಮುರುಡೇಶ್ವರ ಬೆಳಗಾಮು ಮತ್ತೆ ಉತ್ತರ ಕನ್ನಡ ಯಾಣ ಮತ್ ಮತ್ತೆ ಇನ್ನೂ ಕೆಲವೊಂದೆಲ್ಲಾ ಪ್ಲೇಸಗಳು ಹೋಗಿದ್ದೆ ಚೆನ್ನಾಗೈತೆ ಪ್ಲೇಸ್
ಹ ಎಲ್ಲಾ ಆ ಕಡೆ ಎಲ್ಲಾ ಮಳ್ನಾಡ್ ಕಡೆನೆ
ಇಲ್ಲ ನ ಇದೆಲ್ಲಾ ಮಲ್ನಾಡ್ ಅಲ್ಲ ಉತ್ತರ ಕನ್ನಡ ಅದೆಲ್ಲ ಉತ್ತರ ಕರ್ನಾಟಕದ ಬರುತ್ತಲ್ಲಾ ಮಲ್ನಾಡ್ ಅತ್ ಎಲ್ಲಾ ಈ ಕಡೆ ಹಾಸನ ಕೊಡಗು ಮಂಡ್ಯ ಮೈಸೂರು ಚಾಮರಾಜನಗರ
ಹ ಎಲ್ಲಾ ಆ ಕಡೆ ಎಲ್ಲಾ ಚೆನ್ನಾಗಿರತ್ತಲ್ಲ ನೇತಾರರು
ಹ್ಮ್ ವೆದರ್ ಮಾತ್ರ ಸಕ್ಕತ್ತಾಗಿರತ್ತು ಬಿಡು.
ಹವಾಮಾನ
ಹ್ಮ್
ಅದೇ ನಾವು ಹೋಗ್ಬೇಕ್ ಇವಾಗ ಟ್ರಿಪ್ಪು ನಮ್ ಕಾಲೇಜು ಮುಗಿತಾ ಬಂತ್ ಇವಾಗ.
ಹ್ಮ್ ಏನ್ ಮಾಡಿದ ಎಜುಕೇಶನ್ ಏನ್ ಮಾಡಿದಣ್ಣ.
ಎಜುಕ ಎಜುಕೇಷನ್ ಇವಾಗ ನಂದು ಬಿ ಎ ಸಿಕ್ಸ್ ಸೆಮ್ ಇವಾಗ
ಹ್ಮ್ ಪೈನಲ್ ಇಯರು
ಆ ಫೈನಲ್ ಎಲ್ಲಾ ಮುಗಿತಾ ಬಂತು ಇವಾಗ ಎಕ್ಸಾಮ್ ಬರದು ಬುಟ್ರೆ ಮುಗೀತ್ ಇವಾಗ.
ಹ್ಮ್ ಹ್ಮ್
ಹ್ಮ್ ಅದೇ ಪ್ಲಾನ್ ಆಗ್ತದಿವಲ್ಲ ನಾ ಮೋಟ್ರ ಎಲ್ಲಾ ಕೂಡ್ ಬಿಟ್ಟು.
ಹ್ಮ್
ಹ್ಮ್ ಅದೇ ನೋಡ್ಬೇಕು ಅಂತ್ ತ ಅಮೌಂಟ್ ಎಲ್ಲಾ ಅಡ್ಜಸ್ಟ್ ಆದ್ಮೇಲೆ ಹುಡುಗರು ಎಲ್ಲಾ ಸೇರ್
ಆ ಟೈಮ್ ಇದ್ದಾಗ್ಲೇ ಮಜಾ ಮಾಡ್ಬೇಕಂತೆ ಅದ್ಕೆ ವಿದೇಶ ಸುತ್ತು ಕೋಶ ಓದು ಅನಲ್ವಾ ಆತರ.
ಹ್ಮ್ ಅದು
ಯಾಕಂದ್ರೆ ಇವಾಗ ನಾವು ಹಳ್ಳಿ ಜನ್ ನ ಹಳ್ಳಿಯಲ್ಲಿ ಕೂತು ಕೂಂತು ಮೈಂಡ್ ಎಲ್ಲಾ ಬ್ಲಾಕ್ ಆಗಿರುತ್ತೆ ಒಂದೂಚೂರ್ ಆ ಕಡೆ ಈ ಕಡೆ ಬೇರೆ ಊರೆಲ್ಲಾ ನೋಡ್ಕೊ ಬಂದ್ರೆ ಮೈಂಡ್ ರಿಫ್ರೆಶ್ ಆಗುತ್ತಂತ.
ಹ್ಮ್ ಅದಕ್ಕೆ.
ಅದೇ ಇವಾಗ ಯಾವ್ದಾದ್ರೂ ಇವಾಗ ಬಿಸಿಲೋಗಂತ ಚೆನ್ನಾಗಿರೋ ಪ್ಲೇಸ್ ಅನ್ನು ಸ್ವಲ್ಪ್ ಸಜೆಸ್ಟ್ ಮಾಡ್ತೇ ನಮ್ಮಮ.
ಅಂದ್ರೆ ಸಮುದ್ರ ಪಕ್ಕದಲ್ಲಿರೋ ಊರ್ಗಳಿಗೆಲ್ಲ ಹೋಗ್ಕಣ ಹೋದ್ರೆ ಇವಾಗ ನಾವು.
ಹ ಸಮುದ್ರ ಪಕ್ಕದಲ್ಲಿ ಇರನ್ನಾ.
ಹ್ಮ್ ಉಡುಪಿ ಬೀಚು, ಇಲ್ಲ ಗೋವಾ ಬೀಚು ಇಲ್ಲಾಂದ್ರೆ ಮುರುಡೇಶ್ವರ. ಚಿಕ್ ಮ ಮಂಗಳೂರು
ಹೌದೌದು. ಅದೇ ನಮ್ದು ಆ ಅದೇ ನಮ್ದು ಇನ್ನು ಎ ಎಕ್ಸಾಮ್ ಹತ್ರ ಬಂತಲ್ಲ ಎಕ್ಸಾಮ್ ಹತ್ರ ಬರಟ್ಟಿಗೆ ಹೋಗಿ ಬಂದ್ರ ಆಯ್ತ ಅಂತ ನಾವು.
ಇಲ್ಲಾಂದ್ರ ಎಕ್ಸಾಮ್ ಎಲ್ಲ ಮುಗಿಸಕೊಳ್ಳಿ ಎಲ್ಲ ಮುಗಸ್ಕೊಂಡ್ ಬಿಟ್ಟು ಬೇಸಿಗೆನೂ ಒಂದ್ಚೂರು ಕಮ್ಮಿ ಆಗತ್ತೆ ಆವಾಗ್ಲೇ ಹೋಗೋಣಂತೆ.
ಹಾ ಇವಾಗೆಲ್ಲಾ ಎಕ್ಸಾಮ್ ಮುಗದ್ರ ಅಂದ್ರೆ ಎಕ್ಸಾಮ್ ಮುಗಿತಂದ್ರೆ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗಲ್ಲ ಇವಾಗ ಅವ್ರವರು ಪ್ರೈವೇಟ್ ಕೆಲ್ಸ ಅಂತ ಹೊಗಿಬಿಡ್ತಾರೆ ಅವರೆಲ್ಲ.
ಹ್ಮ್ ಹ್ಮ್ ಹ್ಮ್
ಆ ಮನೆ ಕಡೆಯಿಂದ ಪ್ರಸೆರ್ ಸ್ಟಾರ್ಟ್ ಆಗುತ್ತೆ ಆ ಕಡೆ ಓಗೊಕ್ ಹೋಗೋ ಕಡೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗಿ ಹಾಕೋಕ್ ಹೋಗಂತ ಇವಾಗೆಲ್ಲ ಫ್ರೀ ಇರ್ತೀವಲ್ಲ.
ಹ್ಮ್
ಇವಾಗೆಲ್ಲ ಮುಗಸ್ಕೊಂಡ್ ಬಿಟ್ರೆ ಆಯ್ತ ಅಂತ ನಾವು.
ಹೌದಾ
ಹಾ
ಹ್ಮ ಮತ್ತೆ ನೋಡಿ ಇನ್ನು ಎಷ್ಟು ಎಕ್ಸಾಮ್ಗೆ ಏನಾದ್ರು ಜಾಸ್ತಿ ದಿನ ಗ್ಯಾಪ್ ಇದ್ರೆ ಹೋಗೋಣ ನಾಳೆ ಇಲ್ಲಾ ನಾಡಿದ್ದು ಹೋಗ್ಬಿಡೋಣ.
ಹ್ಮ್ ಇನಾ ಒಂದ್ ತಿಂಗಳು ಇದೆ ಗ್ಯಾಪು.
ಹ್ಮ್ ಹ್ಮ್ ಅಂದೆ ಹೋಗ್ಬೋದು ಬಿಡಿ ಆರಾಮಾಗಿ ಹೋಗಬೋದು.
ಹ ಇನ ನೆಕ್ಸ್ಟ್ ವೀಕಲ್ಲಿ ಡಿಸೈಡ್ ಮಾಡೋಣ ಯಾರ್ಯಾರು ಬರ್ತಾರ ಯಾರಾರಲ್ಲ ಅಂತ.
ಹ್ಮ್ ಇವತ್ ನೈಟ್ ಗ್ರೂಪಲ್ಲಿ ಗ್ರೂಪ್ ಮಾಡಿ ಒಂದು ಗ್ರೂಪಲ್ಲಿ ಕೇಳಿದ್ರಾಯ್ತು ಯಾರ್ ಬರ್ತಾರೋ ಬಿಡ್ತಾರೋ.
ಹಾ ಹಾ ಅದೇ ಗ್ರೂಪ್ ಮಾಡೋಣಿವತ್ತು.
ಹ್ಮ್
ಬಂದ್ರೆ ಆರಾಮಾಗಿ ಹೋಗ್ ಬರ್ಬೋದು.
ಹಾ ನಿನ್ ಕಡೆಯಿಂದ ಯಾರಾದ್ರೂ ಹುಡುಗ್ರು ಬರ್ತಾರ ನೀನೊಬ್ಬ ಹಿಂಗ ಹೋಗಿ ಬರಾವ.
ಹ್ಮ್ ಬರ್ತಾರ ಬಿಡೊ ನನ್ ಕಡೆಂದ ಒಂದ್ ಐದಾರ್ ಜನ ಬರ್ಬೋದು.
ಹಾ ಕರ್ಕೊಂಬ ಇಲ್ಲಾದ್ರೆ ದೊಡ್ಡ ಗಾಡಿನೇ ಹೇಳ್ಬಿಡನಾ ಬಾಡಿಗೆಕ್ಕೆ.
ಹ್ಮ್ ಹ್ಮ್ ಹ್ಮ್
ಹ ಹೋಗಿ ಬಂದ್ರೆ ಆಯ್ತಲ್ಲಾ ಫುಲ್ ಎಂಜಾಯ್ಮೆಂಟ್ ಆಗುತ್ತ ಜಾಸ್ತಿ ಜನ ಇದ್ದಷ್ಟ. ಎಂಜಾಯ್ಮೆಂಟ್ ಜಾಸ್ತಿ.
ಹೌದಣ್ಣ ಇವಾಗ ಹುಡುಗೂರ್ ಜೊತೆ ಆದಷ್ಟು ಎಂಜಾಯ್ಮೆಂಟು ಯಾರ್ ಜೊತೆನೂ ಆಗಲ್ಲ.
ಹಾ ಅದೇ ಜನ ಜಾಸ್ತಿ ಇದ್ರೆ ಎಂಜಾಯ್ಮೆಂಟ್ ಜಾಸ್ತಿ.
ಹಾ
ಮತ್ತೆ ಏನ್ ನಡ್ತೖ ಅದ ಕೆಲ್ಸ ಅಲ್ಲಾ.
ಹಾ ಕೆಲ್ಸ ನಡದೖತಣ ಚೆನ್ನಾಗಿ ನಡ್ದದೆ ಮತ್ತೆ ಯಾವ್ದಾದ್ರು ಹುಡುಗರು ಇದಾವ ಹುಡುಗರಿಗೆ ಕಳ್ಸ್ ಕೆಲ್ಸಕ್ಕೆ.
ಏನಂತ್ರು ಕೆಲ್ಸ ಐತಾ?
ಹಾ ಕಂಪ್ನಿಲ್ ಕೆಲ್ಸ ಐತೆ ಇಲ್ಲೊಂದು. ಜಂಬೂಟೈಲ್ ಅಂತ ಹೇಳ ಇಲ್ಲೊಂದ್ ಕಂಪನಿ ಐತೆ.
ಹಾ
ಅಂದ್ರೆ ಪಿಕ್ಕರು ಮತ್ತೆ ಲೋಡು ಏರರು ಇದೆಲ್ಲ ಕೆಲ್ಸ ಬೇಕಿದೆ.
ಹೌದಾ ನ್ ನಾನು ಕೇಳ್ಬಿಟ್ಟು ಹೆಲ್ತ್ ನಿನಗ ಕೆಲವೊಂದಷ್ಟ್. ಜನ ನನ್ಗೆ ಬೆಂಗಳೂರಲ್ಲಿ ಕೆಲಸ ಹುಡ್ಕು ಕೆಲಸ ಹುಡ್ಕ ಅಂತ ಹೇಳ್ತಾರೆ.
ಹ್ಮ್ ಹ್ಮ್
ಅದೇ ಕೇಳ್ಬಿಟ್ಟು ಹೇಳ್ತೀ ನಾ ಕೆಲ್ಸ ಇದ ಜನ.
ಇಲ್ಲಾಂದ್ರೆ. ಹ್ಮ್ ಇಲ್ಲಾಂದ್ರೇ ಅವ್ರಿಗ್ ಏನಾದ್ರು ಡೆಲಿವರಿ ಫೀಲ್ಡ್ ಮೇಲೆ ಏನಾದರೂ ಇಂಟ್ರೆಸ್ಟ್ ಐತಾ.
ಡೆಲಿವರಿ ಫೀಲ್ಡ್ ಅಲ್ಲಿ ಅವ್ರಿಗೆ ನಾನು ಕೇಳಬೇಕು. ಕೇಳ್ ಬಿಟ್ಟು ಆಮೇಲೆ ಹೇಳಬೇಕು ನನಗೆ.
ಹ್ಮ್ ಹ್ಮ್
ನಾಲ್ವರಿಗೆ ವಿಚಾರಿಸ್ತೀನಿ ನಾನು ಕೆಲಸ ಹೇಳಿದರಲಪ್ಪ ನೀವು ಕೆಲಸ ಹೋಗ್ತೀರಲ್ಲ ಅಂತ ಕೇಳ್ತೀನಿ.
ಹ್ಮ್ ಹ್ಮ ಹ್ಮ್
ಹ್ಮ್ ಹೋಯ್ತೀವಿ ಅಂದ್ರೆ ನಿನ್ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ ನಾನು. ಹ್ಮ ನಿನ್ ಅಡ್ರೆಸ್ ಎಲ್ಲಾ ಕೊಡಕಂತ ಅಲ್ಲಿ ಕಳಸತಿನಿ ನಾನು.
ಅದೇ ಇವಾಗ ನಮ್ ಕಡೆದವ್ರೆ ನಾವ್ ಬೆಳೆಸ್ಬೇಕು ಬೇರದವ್ರು ಯಾರು ಬೆಳೆಸಲ್ಲ ಅದಕ್ಕೆ ಹೇಳಿದ್ದು. ಮತ್ತೇನಿಲ್ಲ.
ಹ ಹೌದೌದು ನಿನ್ನೆ ನಿಜನೇ ಬಿಡು. ನೀ ನೀನ್ ಏನ್ ಕೆಲಸ ಮಾಡ್ತ್ಯ ಅಲ್ಲೀ.
ನಾನ್ ಮೂರ್ ನಾಕ್ ತರ ಕೆಲಸ ಮಾಡತೇನಣ್ಣ ಪಾರ್ಟ ಟೈಮ್ ಪಾರ್ಟ ಟೈಮ್ ಅಂತ ಹೇಳ್ಬಿಟ್ಟು.
ಹ್ಮ ಮೂರ್ನಾಕ್. ತರನಾ
ಹಾ ಬೆಳಿಗ್ಗೆ ಬೇರೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತೇನಿ ಬಿಲ್ ಹಾಕಳಕ್ ಹೋಗ್ತನಿ ಜಿ ಎಸ್ ಟಿ ಬಿಲ್.
ಹ
ಅಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದ್ ಗಂಟೆ ತನಕ.
ಹಾ ಹೌದು.
ಬಂದು ರೆಸ್ಟ್ ಮಾಡ್ತೇನೆ ಒಂದ ಒಂದ್ ಒಂದುವರೆ ಅವರ್ರು.
ಹಾ
ಮಾಡಿ ಮತ್ತೆ ಬೇರೆ ಕಡೆ ಹೋಗ್ತಾನ್ ಕೆಲ್ಸಕ್ಕೆ ಹ.
ಹ ಹು. ಅಂದ್ರೆ ಒಂದ್ ದಿನಕ್ಕೆ ನಾಲ್ಕ್ ತರ ಕೆಲ್ಸ ಮಾಡ್ತೇನೆ ನೀನು.
ಹ್ಮ್
ಹ ಸ್ಯಾಲ್ರೀ ಹೆಂಗೆ.
ಸ್ಯಾಲ್ರಿ ಇವೆಲ್ಲಾ ಪಾರ್ಟ್ ಟೈಮ್ ಇರುತ್ತೆ ನೋಡು. ಒಂದ್ ಕಡೆ ನಾನ್ನೂರ್ ಕೊಡ್ ಒಂದ್ ಕಡೆ ಐನೂರ್ ಕೊಡ್ತಾರೆ ಈ ಡೆಲಿವರಿ ಮಾಡಕ್ ಹೋಗ್ತೀನಿ ಪಾರ್ಟ್ ಟೈಮ್ ನೈಟು ಅಲ್ಲಿ ಒಂದ್ ಐದು ಆರುನೂರು. ಹಾಕತೇನಿ ಆಗತ್ತೆ ಡೈಲಿ ಒಂದ್ ಎರಡ್ ಸಾವಿರ ಒಂದುವರೆ ಒಂದ ಸಾವಿರದ ಎಂಟನೂರ ಒಂದ್ ಸಾವಿರ ವಂಬೈನೂರು ಹೀಗೆಲ್ಲ ಆಗ್
ಹ್ಮ್ ಚೆನ್ನಾಗಿ ದುಡಿತಿಯಾ ಬಿಡು.
ಹ್ಮ್
ಹ್ಮ್ ಅದೇ ಇವಾಗ ಅನ್ ಇವಾಗ ನಾವನು ಸ್ಕೂ ಕಾಲೇಜ್ ಮುಸ್ಕಂಬಿಟ್ಟು ಬಂದ್ರೆ ಕೆಲಸ ನಡತೈತ ನಮಗೂನು.
ಹ್ಮ್ ನಡಿಯುತ್ತೆ ಮಾಡ್ಬೇಕಷ್ಟೆ.
ಅದೇ ನಾನು ನೀವು ನಮ್ ನಮ್ ನಾನ್ ಕಾಲೇಜ್ ಮುಗಿತಲ್ಲ ಇವಾಗ ನಾನು ಬರಬೇಕಂತ ಮಾಡಿನ್ ಬೆಂಗಳೂರ್ ಕಡೆ.
ಹ್ಮ್ ಹ್ಮ ಅದು ಬೆಂಗ್ಳೂರ್ ಬೇರೆ ನೋಡು ಮಳೆಗಾಲ್ ಲ ಜಾಸ್ತಿ ಯಾವಾಗ ಮಳೆ ಬರುತೋ ಯಾವಾಗ್ ಬಿಡ್ತೊ ಗೊತ್ತಿರಲ್ಲ. ಮಳೇಲಿ ಕೆಲಸ ಮಾಡ್ಬೇಕು ಡೆಲಿವರಿ ಅಂದ್ರೆ ನೀನು ಡೆಲಿವರಿ ಬೇಡಪ್ ಪ ಅಂದ್ರೆ ಬೇರೆ ಕಡೆ ಪಿಕ್ಕರ್ ಕೆಲ್ಸ ಇಲ್ಲಾಂದ್ರೆ ಲೋಡ್ ಏರಿದ್ದು ಇಲ್ಲಾಂದ್ರೆ ನಿನ್ ಏನಂದ್ರೆ ಕೂತ್ತಲೆ ಕೆಲ್ಸ ಬೇಕಂದ್ರೆ ಎಲ್ಲಾದ್ರೂ ಕಂಪ್ನಿಲಿ ಕೇಳ್ಕೋಬೇಕು.
ಹೌದಾ?
ಹ್ಮ್
ಅದೇ ಇವಾಗ ನಾನ್ ಬರ್ತಾ ಇದ್ದೀನಿ ಯಾವ್ದರ ಒಂದು ಕೆಲ್ಸ ಕೇಳಿಟ್ಟಗಂಬುಡು. ಮಿನಿಮಮ್ ಏನು ಇಲ್ಲ ಅಂದ್ರೆ ಹದ್ನೖ ಹದಿನೈದ್ರಿಂದ ಇಪ್ಪತ್ ಕೊಡಬೊದ್.
ಹ್ಮ್ ಹ್ಮ್ ಕಂಪ್ಯೂಟರ್ ಎಲ್ಲ ಕಲ್ತಿದೀಯಣ್ಣ?
ಹಾಂ ಕಪ್ಯೂಟರ್ ಸರ್ಟಿಫಿಕೇಟ್ ಐತೆ ನನ್ ಹತ್ರ.
ಹ್ಮ್ ಇದ್ರೆ ನಡೀಯುತ್ತ್ ಬಿಡು ಆರಾಮ್.
ಹಾ ಕಂಪ್ಯೂಟರ್ ಸರ್ಟಿಫಿಕೇಟ್ ಐತೆ ಮತ್ತೆ ಒಂದ ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಐತೆ ನನ್ನತ್ರ.
ಹ್ಮ್ ಹ್ಮ್
ಹ್ಮ ಇದ್ರೆ ಕೇಳೋ ತಮ್ಮ ಇಲ್ಲ್ ಬಂದ್ಬಿಟ್ಟು ಜಾಯ್ನ್ ಆಗ್ತೀ ಆವಾಗ ನ ಎಕ್ಸಾಮ್ ಮುಗ್ದ್ ಮೇಲೆ.
ಹ್ಮ್ ಅಂದ್ರೆ ಸಿಗತ್ ಬಾ ಕೆಲ್ಸ.
ಅದೇ ಕೇಳಿ ನೀನ್ ಪರಿಚಯ ಇರೋರ್ ಕಂಪ್ನಿಲ್ಲಿ ಇರತ್ತಲ್ಲ ಯಾರಾದ್ರೂ ಹೋಗ್ತಾ ಇರ್ತಾರಲ್ಲ ಕಂಪ್ನಿಲ್ಲಿ.
ಹ್ಮ್
ಹ್ಮ್ ಕಂಪ್ಯೂಟರ್ ಕೆಲ್ಸ ಆದ್ರರು ಕೇಳುವ ಬೇರೆ ಕೆಲ್ಸ ಆದ್ರ ನಡೀತೇ ನಗೆ ಯಾವ ಕೆಲ್ಸ ಅದ್ರುನು.
ನೋಡೋಣ ಕೇಳ್ಕೊತೇನೆ ಮತ್ತೆ ಸಿಕ್ರೆ ಬರೋಕಂತಂತೆ.
ಹ್ಮ್ ಮಾಡತ್ನ ಅಂತ ಇರು.
ಮತ್ತೆ ಏನ ಸಮಾಚರ ಊಟ ಎಲ್ಲ ಆಯ್ತಾ?
ಹಾ ಊಟ ಆಯ್ತಪ್ಪ ನಮ್ದ್ ಆಗ್ಲನೆ ಆಯ್ತು ಊಟ ನಿಮ್ದು?
ನಮ್ದು ಇನ್ನು ಮಾಡ್ಬೇಕಣ ಇನ್ನೂ
ಹ ಊರ್ ಊರ್ ಕಡೆ ಯಾವ್ಗ ಬರದ?
ಇವಾಗ ಏನ್ ಸದ್ಯದ್ ಪೂರ್ತಕ ಊರ್ಗೇನ್ ಬರಲ್ಲಣ ಬೇಸಿಗೆ ಮುಗಿಯೋವರ್ಗೂ ಬರೋದಿಲ್ಲ ಊರ್ಗೆ. ಬೇಸಿಗೆ ಎಲ್ಲ ಮುಗಿದ್ಮೇಲೆನೆ ಉರ್ಗೆ.
ಹ್ಮ್ ಹ್ಮ್ ಹ್ಮ್ ಮತ್ತೆ ನಿಂದು ಕಾಲೇಜ್ ಇದೆಲ್ಲ ಹೆಂಗ್ ನಡಿತೖತೆ?
ಕಾಲೇಜು ಡೈರೆಕ್ ಎಕ್ಸಾಮ್ ಮಾಡಿದನಣ ಡೈರೆಕ್ಟ್ ಎಕ್ಸಾಮ್ಗೆ ಅಟೆಂಡ್ ಆಗ್ತಿನಿ.
ಮತ್ತೆ ಇವ ಎಲ್ಲಾ ಎಕ್ಸಾಮ್ ಅಂದಲ್ಲ ಎಕ್ಸಾಮ್ಗ್ ಬರಲ್ವ.
ಹ್ಮ್ ಬರ್ಬೇಕು ಎಕ್ಸಾಮ್ ಬೇರೆ ಮುಂದೂಕ್ಕೂಡೋರಣ ಮುಂದಕ್ ಹೋಗಿದ್ಯಲ್ಲ ಹಾಗಾಗಿ ಬರಕ್ ಲೇಟು. ಕನ್ಫರ್ಮ್ ಆದ್ಮ ಆದ್ಮೇಲೆನೆ ಬರೋದು ಸುಮ್ನೆ ಇವಾಗ ಬಂದು ಅಲ್ಲಿ ಕೂತ್ಕೊಳ್ಳೋದು ನಾವು ದುಡಿಮೆನಾಗ್ ಬದುಕೋರ್ ನಾವು ಅಲ್ಲಿ ಬಂದ್ ಕೂತ್ಕಂದ್ರೆ ಏನ್ ಯೂಜಿಲ್ಲಾ.
ಹ್ಮ್ ಹ್ಮ ಅದ ನೀಜನೇಪ್ಪ.
ಸರಿ ನೋಡಮ್ಮಣ ಬರಂಗಿತ್ತಂದ್ರೆ ನಾನ್ ನಿಮ್ಗ್ ಫೋನ್ ಮಾಡ್ತಿನಿ ತಗೊಳ್ಳಿ ಓಕೇನಾ.
ಹಾ ನೀನು ಊರ್ ಕಡೆ ಬರಂಗಿತ್ತಂದ್ರೆ ನನ್ಗೆ ಒಂದು ಕಾಲ್ ಹಾಕು.
ಸರಿ ಅಣ್ಣ ಸರಿ.
ಇಲ್ಲ ಇಲ್ಲಿ ಎಲ್ಲಾದ್ರೂ ಪ್ಲೇಸ್ ಮಾಡಿಬಿಟ್ಟು ಮೀಟ್ ಆಗೋಣ.
ಸರಿಣ ಸರಿ ಇಡ್ಲಣ್ಣ ಸರಿ.